ಹಲೋ,
ಬೋಲ್ ಭೈ ಪ್ಯಾಂರಾಮೆಡಿಕಲ್ ಹಾ, ಪ್ಯಾಂರಾಮೆಡಿಕಲ್,
ಹ್ಮ್,
ಕಿದರ್ ಜಾರೇ,
ಬರಗ ವಕಾಟ್ಲಕ್ಕಿ.
ಹಾ ಬಿಲ್ಚಲ್ಚು ಸೋರ್ ಬ್ರೊ,
ಆಫ್ಟರ ದೇಟ್ ಸರ್ ವಿಲ್. ಡು ದಿಸ್ ಫಾರ್ ಯು. ಇಧರ್, ಇಧರ್ ಅಂದರ್ ಬೋಲ್ನೈ ಸಕ್ತೈ ಇಸ್ಲೆ ಬಾರ್ ಧಿಕ್ಕಾರೋ,
ಹಾ,
ಹ್ಮ
ಹ ಹ್ಮ
ಇಗರ ಆಯತ ತಬ್ ಮೇರೆ ಇಂಗ್ಲಶ ಬಹತ ಅಚ್ಚಿ ತಿ ಬ ಬ ಮ ಬತರ್ ಚಛೋಡ ಪೂಾ ಆಗ
ಬಾತ್ಕರ ಒಂದ್ಸಲ ಟ್ರೈ ಮಾಡ ನಾನು ನೋಡ್ತೀನಿ
ಹ ಬತ್ ಕ ಸ್ಟಾರ್ಟಕತ ೋಡ
ಮೀಡಿಯ್ ದ ಸ್ವಲ್ಪ ಇದ ಏನ ಇಲ್ಲ ನಿಮ್ದೆಲ್ಲ ಕನ್ನಡ ಮೀಡಿಯಂನೇ ಅದ ನೀನ್ ಸ್ವಲ್ಪ ಸ್ಟಾರ್ಟ್ ಮಾಡಲ್ಲ ಜಟ್ ಶ್ವಸ್ ಪಡ್ತೀನಿ ನೋಡಿ ನಾನು
ನನ್ ಕನ್ನಡ ನನ್ ಇಂಗ್ಲೀಷ್ ಮಡಿಯ್ ಇದ್ರೆ ಬಿ ಇಂಗ್ಲಿಷ್ ಮಡಿಯಂ ಹೆಸರಿ ಎ ಒಳಗಿನ ಕಡ ಕ ಮೀಡಿಯ ಕನ್ನಡ ಮೀಡಿಯಾನ ಅಲ್ಲ ಎಲ್ಡು ರುಬ್ಬಿ ನಡುವ ಆ ಕಡೆ ಕಡೆ
ಅಂದ್ರು ಅಂದ್ರು ಅಂತ ಏನ್ ಕೇಳಲ್ಲ ಅಕಶ್ಮೀರು
ಮೂನ ಇಂಗ್ಲೀಷ್ ಮೀಡಿಯಂ ಆಗತ್ತೆ ಅವ್ ನನಕ ದೊಡ್ ಸಾಲ ಹೋದೆ ನೋಡ್ ಪೃತ
ಹ್ಮ್
ನಮ್ಮ ಸೆವೆಂತ್ ಸ್ಟ್ಯಾಂಡರ್ಡ್ ತನ ಏನ್ ಕಲ್ತಿ ಹೇಳ ನಾನು
ಎಂತತಿ ವಾಠ ನೀಲ್ಲ ರೀ
ರೈಮ್ಸ್ ಜಾನಿ ಜಾನಿ ಎಸ್ ಪಪ ಟಿಂಕಲ್ ಟಂಕಲ್ ಲಿಟಲ್ ಸಾರ್ ಬ ಅಮಾರ ಕುುದುದ ಕ ಸ್ಕೂಲ್ ಕ ಕ್ರೈಮ್ಸ್
ಯ ಬಲ್ತ ಸರ್
ತುಂಬಾ ಒಳ್ಳೆ ನನ್ನಿಸಸ್ಸು ಏನ್ ಕೇಳಿದ್ರೆ ಯಶಸ್ಸು ಸ ಕ್ರೈಮ್ಸ್ ಮ್ಯಮ ಪರ್ ಕುುದಚ್ ಕ್ರಿಯಟ್ ಕ ರತಿ ಮ್ಯಾಮ್ ಎಫರ ಜಾದ ತರ ಚ
ಕನ್ನಡತಮ್ಮ ಕನ್ನಡ ಕನ್ನಡ
ಏ ಏ ಹೇಳಿ ಕೊಡ್ತಿದ್ರ ಗೊತ್ತಾ ಚೆಕ್ಕೆ ಅಂದ್ರ ಬರ ಸ್ಟೇಟ್ಸ್ ಡಿಸ್ಟ್ರಿಕ್ಸ್ ಇವತಿದ್ರ ಬರೇ ಇವ ಇಲ್ಲಿ ಅ ಸಾಠ ಸಾಗ ಇ ಮಗ
ಹ್ಮ್
ಹೆಂಗ್ ಹೇಳ್ತಿದ್ರ ಗೊತ್ತಾ ಸೇ ಡಿಸ್ಟ್ರಿಕ್ಸ್ ಆಫ್ ತೆಲಂಗಾಣ ಸಕ್ಕಿ ಮರಳ ಶಾಲಾ ಬೋಲತ ಭ ಬಚೆ ಪಲೆ ಬಹತ್ ಬೋಲತತೆ
ಹ್ಮ್
ಹಿಂದೆ ಆಡ್ತಿದ್ದ ನಿಮಷಪಜಕ್ಕೆ ಬರೀ ಇದೇ ಕಲ್ತೆ ನೋಣ ಎ ಬಿ ಸಿಡಿ ಕಲ್ತೀನಿ ಇದೊಂದು ಕಲ್ತೀನಿ ಅಟೆ
ಅಷ್ಟ ಹ್ಮ
ಯಾವ ತರ ಅಂದ್ರ ಫುಲ್ ಅದು ಇದಾಗಿತ್ತಲೆೇ ಆಾ ಡನ್ಸ ಕುಂತಿತ್ತು ಎಡ್ತಿಗ ಯಕ್ರ ಏನ್ ಕಲ್ತಲ್ ಮತ್ ಏನ್ದಮ್ಮ ಕನ್ನಡಾಂತರ ಕಾಕಾ ಕಿಕ್ಕಿ ಬರ್ತ ನೋ ಅ ಅಲ್ಲಿಗ್ ಬಂದ್ ಗೊತ್ತ ನಾನ ಕಾಕಾ ಕಿ ಕೇತಾ ಅಂತೇವೆ
ಅದಕ್ ಕರ್ಕೊಂಡ್ ಬೆಳೆ ಆಯ್ತಾರಲ್ಲ
ಹಾ
ಮತ್ತ ಏನ್ ಹಡದಪ್ಪ ಆಕಾಶ
ಆಕರ್ಷಾಣ
ಆಕಾಶವಾಣ ಪೋನಸಲಗ್ತಾನ ಅದೇ ಆಪ್ಲೆ ಅದೇ ಆಪ್ ಮೇಲೆ
ಹಾ
ಆಪ್ ಮೇಲೆ ಆಪ್ ಮೇಲೆ ಚಲ ಇತು ನ
ಹ್ಮ ಹೊರಗಚ್ಚತ್ತನ ಓ ಕೇಳಿಬರತ್ ಏನಂತ ಮಾತ ಎಲ್ಲಿ ಕುಂತರು
ಹ ಹಚಷ್ಟು ಒಂದೇ ಕಾಲ್
ಹಾ ಗೊತ್ತದೆ ಎಷ್ಟೇ ಮಾತಾಡ್ತಾರ
ಹಾ ಮಾತಾಡ್ಕೊತ್ ಹೋಗಂಗೆ
ಹ್ಮ ಮೊದಳಿಗೆ ಎಂತ ಅವತ
ಹಾ ತಾಕಶ ಅವರ ವಾಟ್ ವಸ್ ಹ್ಯಾಪಿಂಗ್ ಇನ್ ಯರ್ ಲೈಫ್
ಏನಲ್ಲ ಅನಾಗ ಮತ್ತೆ ಇನ ಹೇಳಾರಿಪ್ಪಾಗ
ಯ
ಯಾರವಾ
ನಿಮ್ಮ ತಾತ ನಿಮ್ ತಾತ ಒರಚಿಟಿಯಣಾ ನೀ ಕಟ್ಟಿ ಯಾಕ ಮಾಡಡಿಯಣಾ ಒಬ್ರು ಟಾಸ್ಕ್ ಮಾಡ್ಯಾರಣ ಯಾರಣ್ಣ ಇವ ದಿನ ಮುಗ್ದಿಲ್ಲಾ ಇನ್ನ ಒ ಅ ತಟ್ಟಿ ಆ ತಟ್ಟಿ ಆ ನಾಳೆ ಹೋಗಿ ಬೇಕ್ರ ಲ್ಲು ನಾನೇ ತುಂಬಿರ್ತೀನಿ ಬೇಕ್ರಿ ಒಂದ ತಸ್
ಹಾ ಸ ಇದು ಬಾಡಣ ಇ ಮಾಂತಡ ತರ್ಥ ರೂಪಿ ತಂದೆಯವರಿಗೆ ನೋಡ ಹ ಹ್ ನೋಡ ಅ ಮಕ್ಕ ಅಂತ ಮಕ್ಕನ್ ಬಾಡ ಹಬ್ಬ ನಡಿತದ ಹಾಗ ಹಲೋ ನೀವ್ ಆಯ್ಕೆಂತಂತೀ
ಹ್ಮ
ನೀ ಸೆಫೆ ನೋಡಮ್ಮ ಮುಯರೋಣ ಮತ್ರ ಕ ಂದ್ರ ನೋಡ ಮ ಹಕ ಬರ್ತತ್ತು ಅಲ್ಲ ನೋಡತ್ತ ಶೆಫೆ ಬೇಕರಿಗ ಒಬ್ಬನಿಗೆ ಆಕ ಕ್ಷಣ ಮೋನಕ್ ಬಿ
ಹಕ್ಕ
ಅಂದ್ರೆ ಸ್ಕ್ ಮಗಣ ಬೇಕ್ರಿಗೆ
ಹಾ
ಹ್ಮ್ ಇ ನನಗ್ ಒಬ್ಬನಿಗೆ ಕೊಡಸ್ತಿ ಇಲ್ಲ ಮೋಹನ್ಗ್ ಆಕಾಶಣಗ ಕೊಡಸ್ತಿ
ನೋಡನ್ ನೋಡ ಮೊದ್ ಬರ್ಲಿ ಆ ರಕೆ ಹ್ಮ
ಮತ್ತ.
ಯಾರು
ಹ್ಮ್. ಏನ್ರೀ ನೀವು ಟಾಸ್ಕ್ ಸ್ಟಾರ್ಟ್ ಮಾಡತ್ತೀರ ಮಾಡ್ಬೇಕ್ ಇಲ್ಲ ಹಂಗವು ಬಾಡ ಸಾಕತ್ ಬೋರ್ಡತದ ಇನ್ನೊಂದ್ ಮುಷ ಮಕೊಂಡ್ ಬುಡ್ತಿನಿ. ಒಂದು ಹಲೋ.
ಹಲೋ.
ಹಲೋ ಹೇಳ್ರಿ ಇಪ್ಪಾ.
ಸ್ಟೋರಿ ಹೇಳು ಒಂದರಿ ನೆನ್ಪಿದಿದ್ದು ಅಂತ ಸ್ಟೋರಿ ಇಲ್ಲ ಯೂಟ್ಯೂಬ್ ಸ್ಟೋರಿ ಎ ಏನ ಸ್ಟೋರಿ ಒಟ್ ಸ್ಟೋರಿ ಹೇಳು.
ಹ್ಮ್ ಹೇಳೋಥಿನ್ ನೋಡ್ ಬರ್ತಿನ್ ತಡ್ ಅಲ್ಲೆ.
ಹ್ಮ್.
ರೂಮಿಗೆ ಬಂದೆ ನಾನು ರೂಮಿಗೆ ಒಂಟಿನ್ ನಾನು. ರೂಮಿಗ್ ಹೊಂಟೆನ್ಲಿ ಶೆಫೀ. ಹಂಗೆ ಎ ನೀರ್ ತರಂಬ ಮೂರ್ ನಿಂಷ ಅದಾವ ನಡಿ. ನೀರ್ ತರಂಬ ಮೂರು ನಿಂಷ ಅದಾವ್. ಇನ್ನೊಂನ್ ಕಾಲ್ ಹಚ್ಕೊಂಡ್ ಹೋಗ ಮತ್ತ ಹಂಗೆ ಟೈಮ್ ಪಾಸ್ ಆತ್ ಹಾಂ ಏನ. ಹಾಂ ಏಕ್ ಕಂಪ್ಯೂಟರ್ ಅನ್ನೆಕಬದ್ ಆದ್ರೆ ಕಲ್ ಅದ ಜಾಯಂಗ್ಯದ್. ಟೈಮೊತ್ ಆರಂಸೆ ದಸ್ ಮಿನಟ್ ಇದರ್ ಅಹೂ ಹಾಂ.